ಹ
ಹ್ಮ್ ಹೇಳಿ
ಅದೇ ಸ್ವಲ್ಪ ಪ್ಲಾನ್ಸ್ ಬಗ್ಗೆ ಗೊತ್ತಿರಲಿಲ್ಲ ಸೊ
ಓಕೆ ನಿಮ್ಗೆ ಯಾವ ಥರ ಪ್ಲ್ಯಾನ್ಸ್ ಬಗ್ಗೆ ಬೇಕೋ ಇನ್ಫಾರ್ಮೇಶಷನ್
ಬೈಕ್ ಅಂದ್ರೆ ನಮ್ಗೆ ಹ್ಮ
ಕನ್ನಟ್
ಅಂದ್ರೆ
ಅಡಿಕೆ
ಅಡಿಕೆ
ಹ್ಮ್ ಹ್ಮ್
ಯಾವುದಾದ್ೂ ಲೈಕ್ ಈಗ ತುಂಬ
ಮೀನ್ಸ್ ಹಂಗಂತಿದ್ದೀರಾ ಇವಾಗ ನೀವೇನೀಗ ಫಾರ್ಮಿಂಗ್ ಮಾಡಕ್ ಇ ಫಾರ್ಮಿಂಗ್ ಮಾಡಬೇಕಾ ಫಾರ್ಮಿಂಗ್ ಮಾಡ್ಬೇಕಂತ ಅಂದ್ರೆ ನೀವು ಬೆಸ್ಟ್ ಅಡಿಕೆನ ಬೆಸ್ಟ್ ಯಾಕಂದ್ರೆ ಅಡಿಕೆ ಅದು ಫೈವ್ ಇಯರ್ಸ್ ಗ್ಯಾಪ್ ಇರುತ್ತೆ ಇವಾಗ ನೀವೀಗ ಫಸ್ಟು ಫಸ್ಟ್ ಒಂದು ವರ್ಷ ಹಾಕಿದರೆ ಅದದು ಫೈವ್ ಇಯರ್ ಡಿಫ್ರೆನ್ಸ್ ಅದಾದಮೇಲೆ ಅದೇ ಫಲ ಕೊಡುತ್ತೆ ಅದು ಆಮೇಲೆ ಚೆನ್ನಾಗ್ ದುಟ್ಕೊಂತೀರಾ ಅದ್ರದ್ದ ಅದ್ರ ಲಾಭ ಬಹಳ ಚೆನ್ನಾಗ್ ಬರುತ್ತೆ ಫೈವ್ ಇಯರ್ಸ್ ಕಷ್ಟ ಪಡ್ಲೇಬೇಕು ಅದ್ರಿಂದ
ಹಾ ಅಂದ್ರೆ ಎಷ್ಟು ಎಕರೆ ಒಂದ್ ಎಕರೆಗೆ ಹಾಕುತ್ತೆ ಹರೆ ಎಷ್ಟು ಬರ್ಬೋದು ನಮಗೆ ಪ್ರಾಫಿಟ್
ಹಾ ಹಾ ಹಂಗಂದ್ರೆ ನೀವೇನ್ ಹೇಳಿದ್ದು?
ಲೈಕ್ ಈಗ, ಒಂದ ಎಕರೆ ಹಾಕುದ್ರೆ
ಒನ್ ಎಕರ್, ಒನ್ ಎಕರ್ ಹಾಕಿದ್ರೆ ಈಗ ಮಿನಿಮಮ್ ಅಲ್ಲಿ ನಮ್ಮ ಅಲ್ದಲ್ಲಿ ಟ ಏಕರ್ಸ್ ಹಾಕಿದೀವಿ ಮಿನಿಮ್ ಒಂದು ತೌಸಂಡ್ ೈವ್ ಹಂಡ್ರೆಡ್ ಪ್ಲಾಂಟ್ಸ್ ಬೇಕಾಗೆ ತ್ತೆ
ಒನ್ ಒಂದು ಕಡೆನ
ಅಂದರೆ
ಅಂದ್ರೆ ಒನ್ ಏಕರ್ಗೆ ತೌಸಂಡ್ ಫೈವ್ ಹಂಡ್ರೆಡ್ ಬೇಕು
ಅಲ್ಲ ಅಲ್ಲ ಟೂ ಏಕರ್ಸ್ಗೆಟ ತೌಸಂಡ್ ಫೈವ್ ಹಂಡ್ರೆಡ್ ಬೇಕಂದ್ರೆ ಅದ್ರಲ್ಲಿ ಆಫ್ ಮಾಡಿ ಒನ್ ಒನ್ ಎಕರ್ಗೆ ತಥೌಸಂಡ್ ಅಲ್ಲ ಸೆವೆನ್ ಫಿಫ್ಟಿ ಬರುತ್ತೆ ಸೆವೆನ್ ಫಿಫ್ಟಿ ಪ್ಲಾಂಟ್ಸ್ ಬೇಕಾಗುತ್ತೆ ಒನ್ ಎಕರ್ಗೆ
ಹ್ಮ
ತೌಸ್ ಸೆವೆನ್ ಫಿಫ್ಟಿ ಬೇಕಾದ್ರೆ ಅದದಕ್ಕೆ ಮಿನಿಮಮ್ ಅಂದ್ರೂ ಒನ್ ಫೈವ್ ಇಯರ್ಸ್ ಅದಕ್ಕೆಲ್ಲ ಚೆನ್ನಾಗೆ ನಾವು ಫರ್ಟಿಲಿಟಿ ಕೊಡ್ಬೇಕು. ಅಂದ್ರೆ ಇದು ಫರ್ಟಿಲೈಸರ್ಸ್ ಎಲ್ಲ ಹಾಕ್ಬೇಕಾ ತುಂಬಾ ಭಾಳ ಚೆನ್ನಾಗಿ ಕಪಾಡ್ ಹಾಕಬೇಕು ಇ ಪ್ಲಾಂಟ್ಸ್ ನಾವ್ ಅದ ಇದ್ ನಾವು ಕಾಪಾಡ್ತಿದೀವಿ ಅಂತಂದ್ರೆ
ಹಾ
ಹಾ ಹ್ಮ ಅದ ಬಾಳ ಚೆನ್ನಾಗ ನೋಡ್ಕೋಬೇಕು ಪ್ಲಾಂಟ್ಸ್ ನ ಆ ತರ ನೋಡ್ಕೊಂಡ್ರೆ ನಮಗೆ ನೆಕ್ಸ್ಟ್ ಫೈ್ ಇಯರ್ಸ್ ಆದ್ಮೇಲೆ ಚೆನ್ನಾಗಿದೆ. ಫಲ ಬರುತ್ತೆ ಅದ್ರಿಂದ ಮಿನಿಮಮ್ ಅಂದ್ರೆ ನೀವು ಒಂದು ಎಕ್ರೆ ಒನ್ ಎಕರ್ ಹಾಕಿದ್ರುನು ಫೈವ್ ಇಯರ್ಸ್ ಆದ್ಮೇಲೆ ಅಟ್ಲೀಸ್ಟ್ ನೀವು ಟು ಲ್ಯಾಕ್ಸ ತ್ರೀ ಲ್ಯಾಕ್ಸ್ ಬರುತ್ತೆ ನಿಮಗೆ
ಜಸ್ಟ್ ಟು ಲಲೆಕ್ಸ್
ಒಂದು ಎಕ್ಕರ್ ಅಂದ್ರೆ ಎರಡು ಲಕ್ಷ ಮೂರು ಲಕ್ಷ ಅಷ್ಟೇ ಬರೋದು.
ಏ ಇಲ್ಲ ಇಲ್ಲ
ಇಲ್ಲ ಇಲ್ಲ ಇಲ್ಲ, ಹಂಗಲ್ಲ ಅದು ವರ್ಷ ಡಿಪೆಂಡ್ ಆಗುತ್ತೆ ಫಸ್ಟ್ ಇಯರ್ ಆಗಷ್ಟೇ ಬರುತ್ತೆ ಸೆಕೆಂಡ್ ಇಯರ್ ಜಾಸ್ತಿ ಬರುತ್ತೆ
ಹಾ ಹಾ
ಹಂಗೆ ಈಗ ಎಕ್ಸಾಂಪಲ್ ಏನಂದ್ರೆ ನಮ್ದು ಇವಾಗ ಹಾಕಿದೀವಿ ಇನ್ನು ಫೋರ್ ಇಯರ್ಸ್ ಆಗಿದೆ
ಹಾ
ಫೋರ್ ಇಯರ್ಸ್ ಆಗಿದೆ ಇವಾಗ ಚಿಕ್ಕ ಚಿಕ್ಕು ಬರ್ತಿದಾವೆ ಕಾಯಿನ ಚಿಕ್ಕ ಚಿಕ್ಕೂ ಇದ್ದಾವ
ಹ್ಮ
ಇವಾಗ ಅದು ಅದು ಅಷ್ಟೊಕೊಂಡ್ ಬರಲ್ಲ. ಇದು ಇಳುವರಿ ಬರಲ್ಲ ಅದ್ರಿಂದ ಇವಾಗ ಹಾಕಿರೋದಲ್ಲ ಅಟ್ಲೀಸ್ಟ್ ಅದು ಇವಾಗ ಮಾಡಾದ್ಮೇಲೆ ಟೂ ಇಯರ್ಸ್ ಗ್ಯಾಪ್ ಇರ್ಬೇಕು. ಟೂ ಇಯರ್ಸ್ ಆದಮೇಲೆಮ ಜಾಸ್ತಿ ಅಮೌಟ್ ಬರುತ್ತೆ.
ಏನೇನು ಫರ್ಟಿಲೈಸರ್ ಹಾಕ್ಬೇಕು?
ಇವಾಗ ಒ ಎಕ್ಸಾಂಪಲ್ ಏನಂತ ಹೇಳಿ ಕೋಳಿ ಗೊಬ್ಬರ ಬರುತ್ತೆ. ಕೋಳಿ ಗೊಬ್ಬರ ಬರುತ್ತೆ ಇಲ್ಲ ಇಲ್ಲ ಅದು ಒಳ್ಳೇದು, ಇನ್ನು ಬಾಳ ಒಳ್ಳೇದ ಅಂದ್ರೆ ಕೋಳಿ ಗೊಬ್ಬರ ದನದ್ದು ಇದು ಡಂಗ್ ಇರುತ್ತೆ ಸಗಣಿ ಅದೆಲ್ಲ ಹಾಕಿ ಅದು ಅಲ್ಲಿ ನಮ್ದ ಕೊಟ್ಟಿಗೆ ಅಂತ ಇರುತ್ತಲ್ಲಾ ಕೊಟ್ಟಿಗೆಯಲೆಲ್ಲಾ ಹಾಕಿರ್ತಾರೆ ಆ ಗೊಬ್ಬ್ರನ ನಾವು ಇದಕ್ ಹಾಕ್ತಿವಿ. ಅ ಅ ಅಡಿಕಗ ಹಾಕ್ತೀವಿ ಇವಾಗ ನಾ ಇನ್ನೊ ನೆಕ್ಸ್ಟ ಯಾವ್ದಂದ್ರೆ ಈ ಸರ್ಕಾರಿ ಗೊಬ್ಬರ ಅಂತ ಬರುತ್ತೆ
ಅಂದ್ರೆ
ಸರ್ಕಾರಿ ಗೊಬ್ಬ್ರ ಅಂದ್ರೆ ಎಲ್ಲಾ ಫರ್ಟಿಲೈಸರ್ಸ್ ಈಗ ಪೊಟ್ಯಾ ಹ ಪೊಟಾಷಿಯಂ ಆ ಅಲ್ಲ ಪೊಟ್ಯಾಷಿಯಂ ಪಮ ಪೊಟ್ಯಾಷಿಯಂ ಮತ್ತ ಅದು ಕೆ ಇಂದ ಬರುತ್ತಲ್ಲ
ಅಷ್ಟಕ್ಕೊಂಡ ಅ್ ನನ್ಗೆ ಅಷ್ಟಕ್ಕೊಂಡ್ ನೇಮ್ ಬರ್ತಿಲ್ಲ ಬಟ್ ಅ್ ಸರ್ಕಾರಿ ಗೊಬ್ಬರ ಅಂದ್ರೆ ಎಲ್ಲಾ ತರ ಟಸ್ ಎನ್ ಐ ಪಿ ಯೂರಿಯಾ ಆ ಥರ ಎಲ್ಲ ಮಿಕ್ಸ್ ಮಾಡಿ ಯೂಸ್ ಮಾಡ್ತಾರೆ ಅದರಿಂದ
ಅದೇ ಸಲ್ಫರು ಮತ್ತೆ ಪೊಟ್ಯಾಾಸಿಯಮು ಅದೆಲ್ಲ ಸೇರ್ ಬರುತ್ತದೆ
ಹ ಹೌದೇ ಹ್ಮ ಸಲ್ಫರ್ ಯೂರಿಯಾ ಅದೆಲ್ಲ ಯೂಸ್ ಮಾಡಿ ಎನ್ ಪಿ ಕೆ ಅಂತ ತಲ್ಲ ಯೂಸ್ ಮಾಡಿ ನ ನೈಟ್ರೋಜನ್ ಪೊಟ್ಯಾಷಿಯಮ್ ಫಾಸ್ಫರಸ್ ಅದನ್ನ ಯೂಸ್ ಮಾಡಿ ನಾವು ಅದಕ್ ಹಾಕ್ತೀವಿ ಅಡಿಕೆಗೆ ಅವಾಗ ಸ್ವಲ್ಪ ಇಳುವರಿ ಜಾಸ್ತಿ ಬರುತ್ತೆ ಬಟ್ ನಾವು ಫೋರ್ ಇಯರ್ಸ್ ಫೈವ್ ಇಯರ್ಸಿಗೆ ನಮಗೆ ಜಾಸ್ತಿ ಬೇಗ ಪ್ರಾಫಿಟ್ ಸಿಗಲ್ಲ ಯಾವ ಯಾಕಂದ್ರೆ ಒನ್ ಸಿಕ್ಸ್ ಸೆವೆನ್ ಇಯರ್ಂದ ನಿಮಗೆ ಫೈವ್ ಲ್ಯಾಕ್ ಮೇಲೆ ಬರುತ್ತೆ ಒನ್ ಎಏಕರ್ಗೆ
ಲೈಕ್ ಅಂದ್ರೆ ಆ್ ಗಿಡಗಳು ಎಷ್ಟು ವರ್ಷವರೆಗೂ ಬಳಕೆ ಬರುತ್ತೆ
ತುಂಬಾ ಎಷ್ಟು ನೀವು ನೀವು ಕಾಪಾಡ್ಕ ಬಂದಾಗ ಅದ್ರ ಮೇಲೆ ಡಿ ಡಿಪೆಂಡು ನೀವು ಇವಾಗ ಹ ಫುಲ್ ಇರುತ್ತೆ ಅದೆ ಯಾವಾಗ್ಲ ಮಿನಿ್ ಮ್ಯಾಕ್ಸಿಮಮ್ ಅಂದ್ರೆ ತರ್ಟಿ ಫೈವ್ ಇಯರ್ಸ್ ಇರುತ್ತೆ ನೀವು ಹೆಂಗ ಕಪ್ಪ ಪಡ್ಕೊಂಡ್ ಬರ್ತೀರಾ ಪ್ಲಾಟ್ಸ್ ನ ಅದ್ರ ಮೇಲೆ ಡಿಪೆಂಡ್ ನೀವು ಚೆನ್ನಾಗಿ ಅದನ್ನ ಹಾರೈಕೆ ಮಾಡಿದ್ರೆ ನಿಮಗೆ ನಿ ನೀವು ಅದು ಸಾಯತನವು ಇದ್ದೇ ಇರುತ್ತೆ
ೆ ಅದ್ ಬಿಟ್ಟು ಇಂತ ಮೆಣಸನ್ ಗಿಡ
ಹ ಅದು ಮೆಣಸಿನ್ಕ ಅಂದ್ರೆ ಒಂದತ್ ಹೆಂಗಂದ್ರೆ ರೇಟ್ ಮೇಲ್ ಡಿಪೆಂಡ್ ಅದು ಈಗ ಅಡಿಕೆ ಅಂದ್ರೆ ಕರೆಕ್ಟ್ ಕನ್ಸಿಸ್ಟೆನ್ಸಿ ಆಗದು ಹೋಗ್ತಾನೆ ಇರುತ್ತ ಅಷ್ಟೇ ಅಂತ ಇ ಕ ಮೆಣಶಿನ್ಕ ಆತರ ಹೇಳಕ್ ಬರಲ್ಲ
ಮತ್ತೆ ಇನ್ಯವು್ದ ತುಂಬಾ ಹೈಯರ್ ಅಲ್ಲಿ ಇರೋದು
ಅಯ್ಯರಲ್ಲಿ ಇರೋದಂದ್ರೆ ತೆಂಗಿನ ಆಾಪ ಅದ ಫ್ರೂಟ್ಸಿನ ಭಾಳ ಡಿಮ್ಯಾಂಡ್ ಇದೆ ಫ್ರೂಟ್ಸಲ್ಲಿ ಈಗ ಜಾಸ್ತಿ ಸೇಲ್ ಆಗ್ತಿರದೆ ಫ್ರೂಟ್ಸ್ ಎಲ್ಲ ಅದು ಕೋಸ್ಕರ
ಹ್ಮ್
ಜಾಸ್ತಿ ಫ್ರೂಟ್ಸ್ಾ ಫ್ರೂಟ್ಸ್ ಸೇಲ್ ಆಗ್ತಿದವಲ್ಲ ಅದಕ್ಕೋಸ್ಕರ ಡಿಮ್ಯಾಂಡ್ ಜಾಸ್ತಿ ಇದೆ ಪ್ರೈಸ್ ಸಮೇತ ಜಾಸ್ತಿ ಆಗುತ್ತೆ
ಹ್ಮ ಹ್ಮ್
ಇವಾಗ ಮೆಣ್ಸಿನ್ಕಾಯಿ ಅಂದ್ರೆ ಇವಾಗ ಆಕ್ತೀವಿ ಅನ್ ಆ ಇವಾಗ ಎಲ್ರುೂ ಆಗ್ತಾರೆ ಅವಾಗ ಮಳೆ ಬರಲ್ಲ ಏನಿರಲ್ಲ ಕಮ್ಮಿ ಆಗ್ಬಿಡುತ್ತೆ ರೇಟ್
ಮತ್ತು ಈಗ ಸದ್ಯಕ್ಕೆ ಹಯರಲ್ಲಿರೋದು ಕಾಫಿ ಎಲೆ ಮತ್ತು ತೊಮಗ ಫ್ರೂಟ್
ಹಾ ಇಲ್ಲ ಒಂದ್ ಕಡೆ ಇದು ಎಲೆ ಇರುತ್ತೆ ಎಲೆ ಏನಾಗುತ್ತೆ ಅಂದ್ರೆ ಒಂದ್ ಕಡೆ ಕಮ್ಮಿ ಆಗ್ಬಿಡೆ ಒಂದ ಕಡೆ ಜಾಸ್ತಿ ಆಗ್ಬಿಡೆ
ಇಲ್ಲ ಎಲೆಗೆ ಯಾವತ್ತೂ ರೇಟ್ ಕಮ್ಮಿ ಆಗಲ್ಲ ಯಾಕಂದರೆ ಅದು ನಾವು ಕರಿ ಮೆಣಸೊಂತೀವಲ್ಲ ಅದ್ರ ಜೊತೆಗೆ ಹಾಕೋದು
ಹಾ ಅದು ಕರೆಕ್ಟ್ ಹ ಅದು ಜಾಸ್ತಿ ಆ ಅದು ಜಾಸ್ತಿ ಎಲ್ಲಿಮ್ಮ ಇಲ್ಲಿ ಶಿವಮೊಗ್ಗ ಕಡೆ ಜಾಸ್ತಿ
ಹಾ ಅದೇ ಅದೇ ಮಲ್ನಾಟ್ಸು ಅದು ಮ ಮತ್ತು
ಹ್ಮ್ ಹ್ಮ್ ಹ ಹ ಪ್ರೋಮೋಗ್ರಾಂಟ್ ಜಾಸ್ತಿ ಜಾಸ್ತಿ ರೇಟ್
ಹಾ ಹೌದು
ಇನ್ನು ಅದಕ್ ಬಂದ್ರೆ ಹ ಬಟ್ ತೋಟ ಟಾನೇ ಹೇಳ್ಬೇಕಂದ್ರೆ ಜಾಸ್ತಿ ಹಿಂಗೆ ಈ ತರ ಮೆಕ್ಕೆೇಜೋಳ ಅವ್ನ ಹಾಕಬದಿ ಚೋಟಾ ಬೆಸ್ಟ್ ಅನ್ಸ್ಬೋದು
ಹ್ಮ್ ಹ್ಮ್ ಅಂದ್ರೆ ಮೇಕೆ ಜೋಳ ಲಾಸ್
ಹ್ಮ್ ಮೆಕ್ಕೆಜೋಳ ಲಾಸ್ಟ್ ನೋಡಿ ಇವಾಗ ಇವಾಗ ಮೆಕ್ಕೆಜೋಳ ಹಾಕಿದೀವಿ ಅದ ಗ್ರೇಟ್ ಇಲ್ಲ ಏನಿಲ್ಲ ಸರಿ ರೇಟ್ ಅಂತೀನಿ ಆ ಮಳೆ ಇಲ್ಲ ಏನಿಲ್ಲ ಇವಾಗ ಹುಳ ಬಿದ್ದಿದಾವೆ ಅದು ಲಾಸ್ ಆಗುತ್ತೆ
ತಬೋದು
ಮತ್ತೆ ನೀವೇಂದ್ರರು ಫಾರ್ಮಿಂಗ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿರಾ
ಅದಕ್ಕೆ ಕೇಳ್ತಾ ಇದವಿ
ಹ್ಮ್ ಹ್ಮ್ ಹ್ಮ್ ಇಲ್ಲ ನಮ್ಮ ಮನೆಗೆ ಫಾರ್ಮಿಂಗ್ ನಮ್ದು ಫಸ್ಟ್ಂದಾನೂ ನಡೆಸ್ಕೊಂಡ್ ಬರ್ತ ಫಾರ್ಮಿಂಗ್ ಎಲ್ಲ ಅಪ್ಪಾಜಿನ ಎಲ್ಲ ನೋಡ್ಕೊಂಡ ರದ್ರದ್ದು ಬಟ್ ನಾವು ಅ ನಾವು ಅ ಅದ್ರ ಬಗ್ಗೆಲ್ಲ ತಿಳ್ಕೊಂಡು ನಾನು ಮಾಡ್ತೀನಿ ಇವಾಗ ಫಾರ್ಮಿಂಗ್ ಅದ್ರ ಬಗ್ಗೆ
ಹ್ಮ್ ಹ್ಮ್
ನಾವೇ ಅದನ್ನ ಹೇಳಿ ಮೆಣಸಿನ್ಕಲ್ಲ ಹಾಕ್ಸಿ ಇವಾಗ ನಮ್ಮ ಅಪ್ಪಾಜಿ ಕಷ್ಟ ಪಡ್ತಿದಿದ್ದಾರೆ ಇವಾಗತ್ತು ರೇಟ್ ಇಲ್ಲದಕ್ಕೆ
ಹ್ಮ
ಅಟ್ ಲೀಸ್ಟ್ ಸ್ವಲ್ಪನಾದ್ೂ ರೇಟ್ ಇದ್ದಿದ್ರೆ ಇನ್ನೊಂದು ಸ್ಪ ಸಮಾಧಾನ ಆಗ್ತಿತ್ತು ಇಷ್ಟು ಕಡಿಮೆ ಆಗ್ಬಿಟ್ಟಿದೆೇನಾ
ಹಾಂ ಹೌದ ಹೌದು ಅದಕ್ಕೆ ಓಕೆ ಸುಮ್ಮನೆ ಫ್ರೂಟ್ಸ್ ಹಾಕಿ ನೆಕ್ಸ್ಟ್ ಟೈಮಿಂದ ಎಷ್ಟು ಅಮೌಂಟ್ ಹೋದ್ರೂ ಪರ್ ಆವಾಗಿಲ್ಲ ಬಿಕಾಸ್ ಆದ್ರೂ ಡಬಲ್ ಬರುತ್ತಾನ ಪ್ರಾಫಿಟ್ಟು ಮ್ಯಾಟರ್ಸ
ಹ ಹೌದು ಡ್ರ್ಯಾಗನ್ ಹಾಕ್ಬೇಕಂತ
ಹಾ ಡ್ರ್ಯಾಗನ್ ಮ ಇದಿರುತ್ತೆ ನೋಡಿ ಹಾಂ ಮತ್ತಿದದು ಲೈಕ ಲೈಕ್ ಇದಕ್ಕೆ ಮೆಡಿಸಿನ್ಸ್ಗೆಲ್ಲ ಯೂಸ್ ಮಾಡ್ತಾರಲ್ಲ
ಹ ಅದೇ ಇಂದು ಬರ್ತಿಲ್ಲ ಅ್ದದು ಇಲ್ಲಿಯ ಲೀವ್ಸ್ ನೇಮ್
ಮೆಡಿಸಿನ್ ಗೆಲ್ಲ ಯೂಸ್ ಮಾಡ್ತಾರೆ ಕಿವಿ ಫ್ರೂಟ್
ಹಾಕಿ ವಿಫೂಟ್ ಓಕೆ ಬಟ್ ಇನ್ನೊಂದ ಏನಂದ್ರೆ ಸಾಯಿಲ್ ಮೇಲೂ ಡಿಪೆಂಡ್ ಆಗುತ್ತಲ್ಲ ಸಾಯಿಲ್ ಬ್ಲ್ಯಾಕ್ ಸಾಯಿಲ್ ಇದ್ರೆ ಮಾತ್ರ ಅದು ಫರ್ಟಿಲಿಟಿ ಜಾಸ್ತಿ ಆಗಾಗಿ ಚೆನ್ನಾಗ್ ಬೆಡೀತವೆ
ಹ್ಮ್ ಇಲ್ಲ ಕೆಲವೊಂದು ಬ್ಲ್ಯಾಕ್ ಸಾಯಿಲಲ್ಲಿ ಬರಲ್ಲ ರೆಡ್ ಸಾಯ್ಲಲ್ಲಿ ಅಷ್ಟೇ ಮುಷ್ಟ ಬರೋದು ಅದನ್ನು ನಾವು ಪರ್ಚೇಸ್ ಮಾಡಿ ಹುಡುಕಬೇಕು
ಹ ಹೌದು ಅದೇ ನಾನು ಸ ನಾನು ರಿಸರ್ಚ್ ಮಾಡ್ತಿದ್ದೀನಿ ಏನಾದ್ೂ ಇವಾಗ ಎಲ್ಲ ಲಾಸ್ ಆಗ್ತಿದೆ ಅಲ್ಲ ಅಟ್ಲೀಸ್ಟ್ ನನ್ಗೆ ಯಾವ್ದಾದ್ರು ಚೆನ್ನಾಗಿರೋದು ಅವರಿಗೆ ಅಗ್ರಿಕಲ್ಚರ ಮಾಡ್ಕೊಂಡು ಬೆನಿಫಿಟ್ ಮಾಡ್ಕೊೋಣ ಪ್ರಾಫಿಟ್ ಆದರೂ ಪಟ್ಕೊಳ್ಳಳೋಣ ಅಂತ ರಿಸರ್ಚ್ ಮಾಡಿ ಪ್ಲಾಂಟ್ಸ್ ಬಗ್ಗೆ ತಿಳ್ಕೊತಿದೀನಿ
ಏನು ಮಾಡಿ ಅಂದರೆ ಫುಲ್ಲು ಅದೇ ಡ್ರ್ಯಾಗನ್ ಫ್ರೂಟ್ಸ್ ಹಾಕ ಬಿಡಿ ಆದರೂ ಮಿಡಲ್ ಮಿಡಲ್ ಒಳಗೆ ಸೇವಂತಗೆ ಹೋಗುತ್ತಾ ಆ ಹೋಗೋಳಣ ಹಾಕ್ಬಿಡಿ ಎರಡರಲ್ಲೂ ಪ್ರಾಫಿಟ್ ಸೆವೆಂತ್ಗೆ ಹೋಗು ಯಾವತ್ತೂ ರೇಟ್ ಕಮ್ಮಿ ಆಗಲ್ಲ
ಹ ಅದು ಜಾಸ್ತಿ ಇರುತ್ತೆ ಬಿಡಿ ರೇಟ್
ಹ ಲೈಕ್ ಯಾವ್ದಂದ್ರೆ ಎಲ್ಲೋ ಅಷ್ಟು ಇರೋದಿಲ್ಲ ಅಮೌಂಟು
ಹ್ಮ್ ಹ್ಮ್
ಹ ಏನ್ ಮಾಡಿ ಅಂದ್ರೆ ಪರ್ಪಲ್ಲ ಬ್ರೌನು ಲೈಕ್ ಈಥರ ಶೇಡ್ಸ್ ಎಲ್ಲ ಹಾಕ ಹಥರ ನಿಮಗೆ ಪ್ರಾಫಿಟ್ ಆಗ್ಬೋದು ಹ್ಞ ಫಸ್ಟು ಎಲ್ಲ ನಿಮ್ದಲ್ಲ ಮುಗಿದ್ಮೇಲೆ ಅದೆಲ್ಲ ಗಿಡಕ್ಕಿತ್ತ ಆದ್ಮೇಲೆ ಫಸ್ಟು ಫರ್ಟಿಲಿಟಿ ಎಲ್ಲ ನೋಡಿಕೊಂಡು ನೀರೆಲ್ಲ ಸರಿ ಮಾಡಿಕೊಂಡು ಲೈನ್ ಲೈನ್ ಲೈನ್ ಲೈನ್ ಇರುತ್ತಲ್ಲ
ಹ ಹಾ
ಆ ಆಲೈನ್ನೊಳಗೆ ಹಾಕಿ ನಿಮ್ಮ ಇದ್ರೊಳಗೆ ಶುಂಠಿ ಬರಲ್ವಾ
ಶುಂಠಿ ಬರುತ್ತೆ ನಾವು ಹಾಕಿಲ್ಲ ಅದ್ರದ್ದು ಅಷ್ಟ
ಶುಂಠಿ ಡಬಲ್ ಶುಂಠಿ ಡಬಲ್ ಇವೆಲ್ಲ
ಹೌದು ಒ್ಸರ್ತಿ ಅದೇ ಇನ್ನೊಂದ್ಸತಿ ರಿಸರ್ಚ್ ಮಾಡಿ ನಮ್ಮ್ ಸಾಯ್ಲಿಗೆ ಹೆಂಗ ಆಗುತ್ತೆ ಅಂತ ಎಲ್ಲಾ ಫೋಟೋ ತಗ್ದು ನೋಟ್ ನೋಡ್ತೀನಿ ಚಾಟ್ ಜಿ ಪಿ ಟಿ ಗೆಲ್ಲ ಯೂಸ್ ಮಾಡಿಕೊಂಡು
ಇಲ್ಲ ಚಾರ್ಜಿಪೇಟೆಗಿಂತ ಸ್ವಲ್ಪ ಅಗ್ರಿಕಲ್ಚರ್ ಗೊತ್ತಿರೋರಿಗೆಿಗೆ ಕೇಳಿದ್ರೆ ತುಂಬ ಹೆಲ್ಪ್ ಆಗ್ಬೋದು ನಿಮಗೆ ಸುಮ್ನೆ ಚಾಟ್ ಜಿ ಪಿ ಟಿ ಅವ್ರ ಏನು ಕಣ್ ತುಂಬಾ ನೋಡಿರಲ್
ಅಲ್ಲ ಇನ್ನೊಂದಂದ್ರೆ ನಮ್ಮ ಕಡೆ ಜಾಸ್ತಿ ಶುಂಠಿ ಯಾರು ಬೆಳದಿಲ್ಲ ಅದಕ್ಕೋಸ್ಕರ ನಮ್ಗೆ ಏನೋ ಅಷ್ಟ ತಕೊಂಡ್ ಗೊತ್ತಿಲ್ವಾ ಅದ್ರ ಬಗ್ಗೆ ಅದು ನೋಡ್ ಅದೇ ಒನ್ಸ್ ಯಾರ ತರ ವಿಚಾರ್ ಸಿಕ್ ಕ್ಲೀನಾಗ ಶುಂಠಿ ನಿಮ್ಮ ಕಡೆ ಬೆಳಿತರ ಶುಂಠಿನ
ಹಾ ನಮ್ಮ ಕಡೆ ಶುಂಠಿ ಕಾಫಿ ಮತ್ತೆ ಪ್ರೋಮೋಗ್ರಾಂಟ್
ಅದ್ರದ್ದು ಯಾವ ಸಆಾಯಿಲ್ ಯೂಸ್ ಆಗಿದೆ ಶುಂಠಿಗೆ
ರೆಡ್ಡು ಬರುತ್ತೆ ಅಲುಯೂಮಿನಿಯನ್ ಬರುತ್ತೆ ಹಾಂ ನಾನ್ ನೋಡತರ ಬ್ಲ್ಯಾಕ್ ಕಲ್ಲ ರೆಡ್ ಇರೋದು ಸರಿ ತಗೊಳಿ